ಹಲೋ ಸರ್.
ಹಲೋ.
ಹಲೋ ಕೇಳ್ತಿದೆ ಸರ್ ಹಾ ಕೇಳತಿದ್ದಿದೆ ಸರ್. ಅಲೋ ನಾನ್ ಮಾತಾಆಡೋದು ಕೇಳ್ತಿದ್ಯಾ ಸರ್.
ಹಲೋ.
ಹಾ ಹೇಳಿ ಸರ್ ಹಾ ಹಾ ಕೇಳುತ್ತಿದೆ. ಅಲ್ಲ ಸರ್ ನಾವ್ ದೇವರಾಜ್ ಅಂತ ಹಾ ಚೆನ್ನಾಗಿದ್ದೀ ಸರ್ ನೀವು. ಹನ್ ಹ ಚೆನ್ನಾಗಿರುತ್ತ. ಊಟ ಆಯ್ತಾ ಸರ್.
ಹೌದಾ.
ಸರ್ ಕೇಳ್ತಾ ಇದ್ದ ನಾ ಮಾತಾಡದ
ಊಟ ನಾವು ರೊಟ್ಟಿ ಕಾಪಲ್ ರೊಟ್ಟಿ ಕಾಪಲ್ಯ ಮಾಡಿದ್ದವಿ ಸರ್ ನೀವು.
ಹೌದಾ ನಾವು ಅಂದ್ರೆ
ಹಾ ಸರಿ ಹೌದಾ ಸರ್. ನಂಬರ್ ಎಲ್ಲಿ ಕೊಟರು ಸರ್ ಅನ್ನೇ ಡಬಲ್ ಡಬಲ್ ಕ್ತೇವಿ ಮಾತ ನ ಮಾತಾ. ನಮ ತರ್
ಅಂದ್ರೆ ನಿಮತ್ರ ನೆಟ್ವರ್ಕ್ ಇಲ್ಲ ಅಂತ ಸರ್
ಇಲ್ಲ ನೆಟ್ವರ್ಕ್ ಕರೆಕ್ಟ್ ಆಗಿದೆ ಹಾ ಇವಾಗ ಕ್ಲಿಯರ್ ಕೇಳಿಸ್ತಾ ಇದೆ.
ಹಾ
ಎಲ್ಲಿರುತ್ತ ತಾವು ಅ ದೇವರಾಜರ.
ಇಲ್ಲಿ ನಾವು ಇಲ್ಲಿ ಸುರಪುರಲ್ಲಿ ಇರ್ತೇವಿ ಸರ್ ಹಾಸ್ಟಲ್ ಲೀ.
ಹೌದಾ ಹೌದಾ
ನ್ಯೂಸ್
ನಾವು ನಾವು ಕಲಗಟ್ಟಿಗೆ ಹತ್ರ ದಾಸ್ತಿಕೊಪ್ಪ ಅಂತ ಹೇಳಿ ಧಾರವಾಡ ಜಿಲ್ಲೆ. ಧಾರವಾಡ ಜಿಲ್ಲೆ
ಹೌದು ಸರ್.
ಹ ಹೌದ ಹೌದು ಮತ್ತೆ ಆ. ವರ್ಕ್ ನಾವು ಸದ್ಯಕ್ಕೆ ಏನ್ ಮಾಡ್ತಾ ಇಲ್ಲ. ಹ್ಮ್ ಅಂದ್ರೆ ಹರಮನಿನೇ ನೋಡ್ಕೊಂಡ್ ಹೋಗ್ತಾದೀವಿ
ಒಲ್ಲ ಮನೆ ಹ ಸರ್.
ಹೌದೌದು ತಾವು ಏನ್ ಓದ್ತಾ ಇರೋದೀಗ
ನಾವಿವವಾಗ ಬಿ ಎ ಓದ್ತಾ ಇರೋದು ಸರ್ ಬಿ ಎ ಕಂಪ್ಲೀಟೆಡ್ ಆಯ್ತು.
ಹೌದಾ ಲೇಟ್ ಆಯ್ತಾ.
ಹ್ಮ್ ಸರ್.
ಯಾವ ತಗೊಂಡಿದ್ರಿ ಕಾಂಬಿನೇಷನ್.
ಹ್ಮ್ ಹ್ಮ್. ಹಿಸ್ಟರಿ ಕನ್ನಡ ತಗೊಂಡುಸರ್.
ಹೌದಾ
ಹ್ನ್ ಸರ್ ನಿವುದು ಮುಗಿದಿದಾ ಸರ್ ಅದು ಮಾಸ ಮಾಡಿದ್ರೆ ಇಲ್ಲ ಮಾಸ್ಟರ್ ಡಿಗ್ರಿ ಮಾಡಬೇಕ ಅನ್ಕಟ್ಟಿದ್ದೀನಿ ಸರ್.
ಅದಾ
ಅದೇ ಹನ್ ಸರ ಏನ್ ಮಾಡಲ್ಲ ಬಿ ಎಡ್ ಅದೇ ನೋಡ್ಬಕ್ ಸರ್ ಬಿ ಎಡ್ ಗೌರ್ಮೆಂಟ್ ಸೀಟ್ ಆದ್ರೆ ಮಾಡ್ತೀನಿ. ಇಲ್ಲಾ ಅಂದ್ರೆ ಎಮ್ಮೆ ಮಾಡ್ತೀನಿ ಸರ್.
ಅಂದ್ರೆ ಈಗ. ಬಿ ಎಡ್ ಪಿ ಯು ಸಿ ಟ್ರೈ ಮಾಡಿದರೆ ಪಿ ಯು ಸಿ ಕಾಲೇಜಿಗೆಲ್ಲ ಲೆಕ್ಚರ್ ಪೋಸ್ಟ್ ಟ್ರ ಮಾಡ್ರರೆ ಬಿ ಎಡ್ ಕಂಪ್
ಡೇಡ್ಟೆ
ಹ
ಹ ಹನ್ ಸರ್.
ಆ ಬರೀ ಅಂದ್ರೆ ಈಗಂದೀ ಡಿಗ್ರಿ ಕಾಲೇಜ್ ಆದ್ರೆ ಇದ್ರ ಮೇಲೆ ನನಲೆ ಆದ್ರೆ. ಪಿ ಹೆಚ್ ಡಿ ಎಲ್ಲ ಮಾಡ್ಕೋಬೇಕಂತ ಇದೇ ಇಲ್ಲ ಹಾ ಪಿ ಎಚ್ ಡಿ ಎಂ ಪಿ ಎಲ್ ಎಲ್ಲ ಮಾಡ್ಕೊಬೇಕು.
ಹ್ಮ್ ಸರತ್. ಮತ್ತ ನೀವ ಏನ್ ಮಾಡಿದೀರಿ ಸರ್ ಎಜುಕೇಶನ್
ಬಿಎ ಆಗಿದೆ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸು.
ಸಿಯತ ಮಾಡ ಬನ್ ಸರ್ ನೀವು.
ಇಲ್ಲ ಇಲ್ಲ ನ ಪಿ ಜಿ ಮಾಡ್ಲಿಲ್ಲ ನಿಂಗೆ ಸ್ವಲ್ಪ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಸಿ. ತ್.
ಹ್ಂ ಸರ್
ಅದಕ್ಕೆ ಪಿ ಜಿ ಮಾಡಕ್ ಆಗ್ಲಿಲ್ಲ. ನಿಮ್ದ ಯಾವ ಡಿಸ್ಟ್ರಿಕ್ ಬರುತ್ತೆ ಜೇರಾಜೇ
ನಮ್ಮ ಡಿಸ್ಟ್ರಿಕ್ ಇದು ರಾಯಚೂರು ಬರ್ತ್ತೆ.
ಹಾ ಹಾ ನಮ್ ವಾ ಡಿಸ್ಟ್ರಿಕ್ ಬರುತ್ತೆ
ಇದೆ ಯೂನಿವರ್ಸಿಟಿ ಇದೆ ರಾಯಚೂರು ಯೂನಿವರ್ಸಿಟಿ ಇದೆ.
ಹ
ಧಾರವಾಡ ಧಾರವಾಡ ಯನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಬರ್ತಲ್ವಾ. ಹಾ ಹಾ ಹಾ ಎಲ್ಲಾ ಆರಾಮದ್ರ ಅಲ್ಲಿ. ಚೆನ್ನಾಗಿದಾರಲ್ಲ.
ಹ್ಮ ಎಲ್ಲಾ ಚೆನ್ನಾಗಿದವ್ರೀ ನೀವು ಎಷ್ಟ ಜೆನ ದೇವರಾಜು ಅವರ
ನಾವ್ ಮೂರ್ ಜನ ಗಂಡ್ಮಕ್ಳ.
ನೀವು ದೊಡ್ಡವರ ಚಿಕ್ಕವರ.
ಇಲ್ಲ ನಾವು ಚಿಕ್ಕವರು.
ಹ್ಮ್ ಹ್ಮ್ ಎಲ್ಲರ್ಕ್ಕಿಂತ ಚಿಕ್ಕೋರ.
ಹಾ ಎಲ್ಲರ ತಿನ ಚಿಕ್ಕವರು.
ಹಾ ಹಾ
ಹ ನೀನ್ ಏನ್ ಮಾಡ್ತೀರಾ ಸರ್.
ನಾವು ಹೊಲಮನೆಗೆ
ನಾವು ಅಲ ಮನೆ ಕೆಲ್ಸ ಮಾಡ್ಕೊಂಡು ಹೋಗ್ತೇವಿ.
ಹ್ಮ್ ಅಂದ್ರೆ
ಹ್ಮ್ ಆಗ್ಲೇೈ ಮಾಡಿದೀಯಾ. ಎಸ್ ಡಿ ಎಫ ಡಿ ಎಲ್ಲ ಮಾಡಿದ್ರ ಸರ್.
ಹಾ ಹೌದ -ಹೌದೌದು.
ಹ ಹೌದಾ ಮತ್ತೆ ಇವಾಗ ಪಿ ಸಿ ಬಿಟ್ಟಿದ್ರಲ್ಲ ಹಾಕಿಲ್ಲ ಒಂದುಸರ್.
ಹ್ಮ್ ಈಗ ಮತ್ತ್ ಬೇರೆ ಯಾವ್ದು ಹಾಕಿಲ್ಲ. ಆಮೇಲೆ ಈ ಎಲ್ಲಾ ಏಜ್ ಲಿಮಿಟ್ ಇದೆ ಎಲ್ಲಾ ನಮ್ದು ಏಜ್ ಕ್ರಾಸ್ ಆಯ್ತು.
ಸರ್ ಮೂವತ್ಯೆದಾ ಎಷ್ಟು
ಹೌದೌದು ಹಂಗ ಏನ್ ಮಾಡಕ್ ಆಗ್ಲಿಲ್ಲ. ಹ್ಮ ಹ್ಮ ಮತ್ತೆ ಬ ಮಳೆ
ಮತ್ತೆ ಕಡೆ ಕಡೆ ಮಳೆ ಆಗಿದೆ ಸರ್ ಅವಾಗ್ಲೇ ನಿಮ್ ಕಡೆ ಸರ್
ನಮ್ ಕಡೆನು
ನಮ್ ಕಡೆನೂ ಈವಾಗ ಮಳೆ ಆಗ್ತಾ ಇದೆ. ಹೌದಾ ಸರ್.
ಹ್ಮ್ ಹಬ್ಬ ಎಲ್ಲಾ ಜೋರ
ಹಬ್ಬ ಇದೆ ಸರ್ ಇತ್ತು ನಮದು.
ಹ್ಮ್ ನೋರ ಮೆಲ್ಲ ಚನಗ್ ಮಾಡ್ರಿ ನಿಮ ಕಡೆ.
ಹಾ ನಮ್ ಕಡೆ ಚೆನ್ನಾಗ್ ಮಾಡ್ತಾರೆ ಸರ್ ನಿಮ್ ಕಡೆ.
ನಮ್ ಕಡೆೆಯಿಂದ ನರ್ಮಲ್ ಇದೆ. ಅಂದ್ರೆ ಈ ಕಡೆ ಹುಬ್ಳ ಸಿಟಿ ದಾರವಾಡ ಸ್ಯೆಡೇಲ
ಹಾ ನಮ್ ಕಡೆನು ಇವತ್ ನೈಟ್ ಫುಲ್ನ್ನು ನೀದ್ದೇನೆಲ್ಲ ಸರ್
ಹೌದಾ
ಯಾಕಂದ್ರೆ ನೈಟ್ ಎಲ್ಲ ಅಲ್ಲಾ ಇಡ್ಬೇಕಲ್ಲ ಹಾ ಊರಿಗೆಗ್ ಬಂದಿದ್ದೀನಿ ಸರ್ ನಿನ್ನ
ಹಾ -ಹಾ ರಜಾ ಇರದಕ್ಕೆ ಹೋರಿಗ್ ಬಂದಿದಿರಾ.
ಮತ್ತೆ ಇದು ಹಾ ರಜೆ ಇದೆಯಲ್ಲ ಮತ್ತೆ ಹಬ್ಬಕ್ ಬಾ ಅಂತ ಫೋನ್ ಮಾಡಿದಾರಲ್ಲ ಮನೆಯಲ್ಲಿ.
ಹಾ ಹಾ
ಅದ ಕ್ಯಾಬ್ ಬುಕ್ ಬಂದೆ ಸರ್ ಮತ್ತೆ ಇವತ್ತು
ಚನ್ ತಗೊಂಡಿದ್ರಾ
ಏನ್ ಸರ್
ಹ
ಎಂಬೈ ಎಂ ಡರ ಕಲ್ಲ ಸರಿ ಮಸರ್.
ಅದ ಪಿ ಜಿ ಇವಾಗ ಪಿ ಜಿ ಅಡ್ಮಿಷನ್ ಮಾಡಿಸಿದ್ರಲ್ವ
ಇಲ್ಲ ಜಸ್ಟ್ ಇವಾಗ ಕಂಪ್ಲೀಟ್ ಆಯ್ತು ಇವಾಗ
ಹಾ- ಹಾ ಹ ಹೌದಾ
ಹ್ಮ್ ಇನ್ನು ಮಾರ್ಕ್ಸ್ ಕಾರ್ಡ್ ಬರ್ಬೇಕು ಮತ್ತೆ ರಿಸಲ್ಟ್ ಬಿಡ್ಬೇಕು ಫಿಫತ್ ಸೆಮ್ ಸಿಕ್ಸ್ತ್ ಸೆಮ್
ಹ್ಮ್ -ಹ್ಮ್ ಏನದ ಕಂಪಿಟೇಷನ್ ೆಬೇಡಿ ಯಾವವು ಎಸ್ ಡಿ ಎಫ್ ಡಿ
ಹಗೆಲ್ಲ ಸರ್ ಎಲ್ಲ ಆಗ್ತೀನಿ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು
ಹ್ಮ್ ಹ್ಮ್ ಯಾವ್ದು ಬಂದ್ರು ಬಿಡ್ಬೇಡಿ ಎಸ್ ಎಸ್ ಸಿ ಬಂದ್ರೆ ಅಂದ್ರೆ ಈ ಏಜ್ ಹೋದ್ಮೇಲೆ ಮತ್ತೆ ಸಿಗಲ್ಲ ಎಲ್ಲ ಮುಂದೆ ಬಹಳ ಕಷ್ಟ ಇದೆ
ಹೌದು ಸರ್
ಫೀಲ್ಡ್ಲ್ಲೂ ಕಾಂಪಿಟಷನ್ ಇದೆ ಈಗ
ಹನ್ ಸರ್ ಫುಲ್ ಕಾಂಪಟೀಷನ್ ಎಲ್ಲರಲ್ಲ
ಹ್ಮ್ ಹ್ಮ್ ಮಸರ ಏಜ್ ಮುಗಿಯದ್ರೊಳಗಾಗಿ ಯಾವ್ದಾದ್ರು ಒಂದು ಪ್ಲಾನ್ ಮಾಡ್ಕೊಳ್ಬೇಕು
ಹ್ಮ್ ಹ್ಮ್ ಯಾವ್ದಾದ್ರರು ಜಾಬ್ ಆದ್ರೆ ಆರಾಮ ಇರ್ತ ಸರ್ ಲೈಫ್
ಹಾ ಅದೇ ಅದೇ ಹ ಇಲ್ಲಾಂದ್ರೆ ಏನಾದ್ರು ಓನ್ ಆಗಿ ಬಿಸ್ನೆಸ್ ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕಂದ್ರೆ ಬಂಡವಾಳ ಬೇಕು ಅದೇ ಅದೆ ಪ್ರಾಬ್ಲಮ್ ಇರದು ನಿಮ್ದು ಹೊಲ ಎತ ಇದಯಾ
ಹ್ಮ್ ಅವಲ ಇದೆ
ಹಾ ನೀವೇ ಬೆಳ್ತೀರಾ
ನಾವ ಇವಾಗ ಕಬ್ಬ ಹಾಕಿದೀವಿ ಸರ್ ನೀವು
ಹೌದಾ ನಮ್ಮ ಕಡೆಗೆ ಕಬ್ಬು ಇದೆ ಆಮೇಲೆ ಸೋಯಾಬೀನ್ನು ಮೆಕ್ಕೆಜೋಳ
ಹಾ
ಹ ಈ ತರ ಬೆಳಿತವಿಮ ಇಲ್ಲಿ ಕೆಲವು ಗುರಲ್ಲ ಇದ್ದವರೆಲ್ಲ ತರಕಾರಿನೂ ಬೆಳಿತಾರೆ ಕಬ್ಬು ತರಕಾರಿ ಹ
ಹಾ
ಬಡಿತಾರೆ
ಹಾ ನಮ್ ಕಡೆನ ಬೆಳತಾರೆ ತರಕಾರಿ ಅದು ಬಯ್ತಾರೆ ಮತ್ತೆ ಇದು ದಾಳಿಂಬ್ರೆ ಮತ್ತೆ ಪಪ್ಪಾಯಿ
ಹಾ ಹಾ ಹಾ
ಮತ್ತೆನೆಲ್ಲು.
ದ್ರಾಕ್ಷಿಣೆ ಬೆಳೀತಾರಾ ನಿಮ್ ಕಡೆ
ದ್ರಾಕ್ಷಿ ಇಲ್ಲ ದ್ರಾಕ್ಷಿ ಬೆಳೆ ಯಲ್ಲ.
ಹ್ಮ ಹಾ
ಮತ್ತೆ ತೊಗರಿ ಚಜ್ಜಿ. ಜೋಳ ಬೆಳುತ್ತಾರೆ.
ಹೌದಾ
ಹೌನ್ ಸರ್.
ಮತ್ತೆ ಮಳೆ ಹೇಗಿದೆ ನಿಮ್ ಕಡೆ
ಮಳೆ ಏನ್ ಬರ್ತಾನೆ ಇಲ್ಲ ಸರ್ ಈಡೆ ಮಳೆ ಜಾಸ್ತಿನೇ ಬರ್ತಾ ಇಲ್ಲ.
ಹೌದಾ
ಹಾ
ಈಗ ನಮ್ಗೇನು ಹಂಗೆ ಆಗಿದೆ ಒಂದ ದನ ಬರು. ಮತ್ತೆ ಒಂದ್ ದಿನ ಬರಲ್ಲ ಮಳೆ ಈಥರ ಪ್ರಾಬ್ಲಮ್ ಆಗ್ತವೆ.
ಹಾ ಸರ್ ಹಂಗಾದ್ರೆ ತೊಂದ್ರ ಆಗುತ್ತೆ.
ಹ್ಮ್ ಏನು ಈ ವರ್ಷದ ವಾತಾವರಣನೇ ಗೊತ್ತಾಗ್ತಲ್ಲ ಏನಂತ ಹೇಳಿ
ಹಾ ಮಳೆ ಬರಲ್ಲ ಅಂತ ಹೇಳ್ತದ್ರ ಸರ್ ಹವಾಮಾನ ಇಲಾಖೆ ಇದ್ರರು ಬಟ್ಟಿ ಏನ್ ಮಾಡ್ತ ಪರವತಿಲ್ಲ ಹ್ಮ.
ಆದ್ರೆ ಮಳೆ ಆಗ್ಬೇಕು ಯಾಕಂದ್ರೆ ಬಾಳ ಕಷ್ಟ ಆಗತ್ತ ಮಳೆ ಆಗ್ಲಿಲ್ಲ ಅಂದ್ರೆ.
ಏ ಮಳೆಲ್ಲಾ ಅಂದ್ರೆ ತುಂಬಾ ರೈತಪ್ಪ ಮಳೆನ ನಂಬಕೊಂಡಿರ್ತಾರ ರೈತ.
ಹೌದೌದು ಆಮೇಲೆ ಕುಡಿಯ ನೀರಿಗೂ ಬರ ಕರೆಂಟಗ ಬರ.
ಎಲ್ಲಾ ಚಿನ್ನದಕ್ಕ ಮಳೆ ಇ ಬೇಸಿಗೆ ತರ ಆಗಿಬಿಟ್ಟಿದೆೆ ಸರ್ ಇದು
ಹ್ಮ್ ಆಮೇಲೆ ಇವಾಗ ಮೊದ್ ಇವಾಗ ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ಬಿಟ್ಟಾವ. ಕಿರಾಣಿ ಕಾಯಿ ತರಕಾರಿ ಎಲ್ಲ
ಹನ್ ಸರ್
ಇವಾಗ ಇದೊಂದು ಸ್ವಲ್ಪ ಏನಾದ್ರು ಹೊಡ್ತ ಬಿದ್ರೆ ಮುಗೀತುಕತಿ.
ಹಾ ಸರ್ . ಹ ಮಳೆ ಬಂದ್ರೇನ ಎಲ್ಲ.
ಹ್ಮ ಹೆಂಗೋ ಮಾಡ್ಕೊಂಡ್ ಹೋಗ್ಬೋದು.
ಮಾಡಗಿತ್ತ ಮಳೆನೇ ಬರ್ತಾ ಇಲ್ಲ
ಹ್ಮ ಹೌದೌದ ಹೌದು ಮತ್ತ ಏನಾದ್ರು ಪಿಕ್ನಿಕ್ ಏನಾದ್ರು ಹೋಗಿದ್ರಾ ಹೊರಗಡೆ.
ಏನು ಸರ್
ಪಿಕ್ನಿಕ್ ಆತರ ಏನಾದ ಟೂರ್ ಏನಾದ್ರು ಹೋಗಿದ್ರ ಹೊರಗಡೆ.
ಹ ಸರ್ ಕಾಲ್ ಬರ್ತದೆ ಆಮೇಲೆ ಕಾಲ್ ಮಾಡ್ತೀನಿ ತೊಳ ಸರ್.
ಮಾಡ್ತೀನಿ ತಗೋಳಿ ಓಕೆ ಓಕೆ